ಹಲೋ
ಹಲೋ ಹಾ ಆರಾಮೇನೋಣ್ಣ ನೀನು
ಹ್ಮ್ ಹ್ಮ್ ನಾನನ್ ಆರಾಮ ಏನಿ ನೋಡಣಪ್ಪ ಊಟ
ಹಲೋ
ಹೋಗೋ ಮುಂದೆ ಹೇಳಿದ್ದೆ ನಾನು
ಹೌದಾ
ಪ್ರಾಬ್ಲಮ್ ಬಿಡಪ್ಪ ಜೀವನದಾಗ ಒಂದ್ರಲ್ಲಿ ಒಂದ್ ಬರ್ತಾ ಇರ್ತೈ
ಏನ್ ಮಾಡ್ತಾಳ ಮತ್ತ ಮನಷ್ಯರಿಗೆ ಪ್ರಾಬ್ಲಮ್ ಬರದಲ್ಲ ಏನ್ ಗಿಡಕ್ಕೆ ಹೋಗ ಬರ್ತವ ಏನ್
ಮತ್ತೆ ಬುಟ್ರೆ ಮತ್ತೆ ಇಲ್ಲಿ ಬರಲ್ಲ ಏನ್ ಬಂದ್ರೆ ಹೆದ್ರಸಂತಪ್ಪ ತಾಕತ್ ಇರ್ಬೇಕ್ ಮತ್ತನೆಲ್ಲ
ಹಾ ಇರುವ
ಹ್ಮ್ ಪ್ರಾಬ್ಲಮ್ ಬಂತಂದ ಸುಮನೆ ಕೈ ಕಟ್ಟಿ ಕುಂತರ ಆಗಲ್ಲ
ಹ್ಮ್ ಆಗಲ್ಲ ಆಗಲ್ಲ ಅದೇಣ್ಣ ನಮ್ ಮಣ್ಣಂದು ಮ್ಯಾರೇಜ್ ಇತ್ತು
ಹ್ಮ್ ಹ್ಮ್ ಯಾವಾಗ
ಇದು ಇಪ್ಪತ್ ಎಂಟನೇ ತಾರೀಕ ಇತ್ತು
ಹ್ಮ್ ಹ್ಮ್
ಹ್ಮ್ ಬರ್ಬೇಕಣ್ಣ ಅದಿಕ್ಕೆ
ಇಪ್ಪಟೆಂತಕ ಇಪ್ಪತ್ತೆೇಳಂಗ ಇಪ್ಪತ್ತರ್ಕಂಗ ಬರುತ್ತ ಆರಾಮ ಕೊಡ್ತ ನನನ್ ನಿಮ್ಮ ಅಣ್ಣಂದು ಬೇರೆಯಲ್ಲ ನಮ್ಮ ಅಣ್ಣಂದು ಬೇರೆಯಲ್ಲ
ಹಾ ಅದಿಕೆ ಅಣ್ಣ ಫೋನ್ ಹಚ್ಚಿ ಈಗ ಹ್ಮ್ ಯಾವ ಹುಡುಗೆಲ್ಲ ಆ ಕಡೆ ಈ ಕಡೆ ಕೆಲ್ಸ ಅವು ಅಂತ ಹೋಗ್ಬಿತವಾ
ಹ್ಮ್
ಹ್ಮ್ ಹ್ಮ್ ಅದಿಕೆ ನನ್ ಸ್ವಲ್ಪ ಅದು ಇವಾಗ ಮನಿ ಮುಂದ್ ಅದಣ್ಣ ಲಗ್ನ ಹೆಂಗನ ಈಗ ಹಾಲು ಅದ್ರಾಗ ಎಲ್ಲಿ ಇತ್ತ ಅಂದ್ರ ನಡಿತತ್ತ ಅವ್ರಿಗೆ ಕೊಟ್ ಬಿಡತಿವಿ ಎಲ್ಲಾ ಅವರು ಮಾಡ್ತಿದ್ರ
ಹ್ಮ್
ಹ್ಮ್ ಈ ಮನಿ ಮುಂದನೆ
ಹಾಲ್ ಮಾಡಿದ್ವಪ್ಪಾ ಅಂತಂದ್ರೆ ಟೆನ್ಷನ್ ಇರಲ್ಲ ಎಲ್ಲಾ ಕೆಲ್ಸ ಪಲ್ಸ ಎಲ್ಲಾರ ಎಲ್ಲಾ ಅವ್ರೇ ಮಾಡ್ಕೊಂಡ್ ಹೋಗ್ತಾರ ನಾವ ಏನಿಲ್ಲ ಸುಮ್ಮ್ ಹೋಗೋದು ಮದಿ ಮಾಡ್ಕೊಂಡು ಬರೋದು ಎಷ್ಟೇ ಇರ್ತದ
ಹಾ
ಅದೇ ಮನಿಂದ ಮಾಡಿಸುವ ಅಂತಂದ್ರೆ ಎಲ್ಲ ಪ್ರತಿಯೊಂದು ಕೆಲ್ಸ ಆಗ್ತಾವ ಅಡಿಗೆ ಸಾಮಾನ ತರೋದು ಮತ್ತ ಅಡ ಅಡಿಗೆರಿ ಎಲ್ಲ ಜಮಾಸದು ಅ ಅಡಿಗೆನೀ ಇಡ ಎಲ್ಲ ತೊಳೆದು ಪಾಳೆದು ಎಲ್ಲಾ ಅಲ್ಲ ನಮ್ಮ ಪಾಲಿಗೆ ಬಂದುಬಿಡೋದು
ಹ್ಮ್ ಅದಿಕ್ಕೆ ಅಣ್ಣ ಸ್ವಲ್ಪ ಕೆಲ್ಸನ ಜಾಸ್ತಿ ಇರ್ತಾವ ತಿರುಗಾಡದು ಅದೆಲ್ಲ ಮಾಡದು ಬೇಡ
ಹ್ಮ್ ಬೈಕ್ ಅದ ಅಂದ ಬೈಕ್ ತಗೊಂಬಾರ ಏನಾನ ಹೋಗಿಂತರರದು ಅಂದ್ರ ಅವಯತ್ ಆರಾಮ್ವಾಗಿಸು ದೂರ್ ಇತ್ತಂತಂದ್ರ
ಅದೇಣ ಅ ನಾಳಗ ನಾಳಿಗ್ ಸ್ವಲ್ಪ ಕಾಡು ಕೊಡೋ ಅದ ಹಯ್ ಬರಮೇನ್ ಹ
ಹ ಆರಾಮ ಹೋಗಿಬರಣಪ್ಪ ನ್ ಹೋಗಿ ಬರಮ್ಮ ಎಲ್ಲಿ ಇಲ್ಲದ ಆ ಕಡೆ ಎಲ್ಲನೀ ಹೋಗ ಮಾಡ್ಕ ಎಲ್ಲ
ಹ್ಮ್ ಕೂನಾರಾಣ್ಣ ಎಲ್ಲಾರ ಕೋಣರ್
ನ ಕೊಟ್ಟಬರನ್ ಅಂದೇ ತಿರುಗಾಡಮ್
ಹ್ಮ್ ಹ್ಮ್ ಎಡ್ ದಿನ ಬೈಕ್ ನಿಂದ
ಹ್ಮ್ ಬೆಳಿಗ್ಗೆ ಆರು ಗಂಟೆೆಗೆ ಬಿಡು ಅಂತಂದ್ರೆ ಆರಾಮತ ಹ್ಮ್ ಆರಾಮ್ ಅನ್ನೊಂದ್ ಹನ್ನೆರಡು ತನ ಕೊಡ್ತೀವಿ ಆಮೇಲೆ ಬಿಸ್ಲಗ್ ಒಂದು ಸ್ವಲ್ಪ ರೆಸ್ಟ್ ನಮ್ ಮೂರು ಗಂಟೆ ಮೇಲೆ ಮತ್ತೆ ನಿಂತೀ ಅಂತಂದ್ರ ಸಂಜಿ ಆರು ಏಳು ತಾನಾ ಕೊಡತ ತತರ
ಆರು ಏಳು ತಾನಾ ನಡೀತದಣ್ಣ ನಡೀತ
ಹ್ಮ ಹ್ಮ ಹ್ಮ್ ಎಲ್ಲ ನಿಮ ಫ್ರಂಡ್ಸ್ ಎಲ್ಲಾ ಕರಿಬೇಕು ಏನು
ಹ ಹೇಳಿನಣ ಎಲ್ಲರಿಗ ಅವ್ರನು ಊಗಿ ಅದಕ್ ಹೋಗ್ಯಾರ ಎಲ್ಲಾರ ನೋಡಮತಪ ಮದ್ವಿ ದಿನಾನ ಬರ್ತವಿ ಬರಕ್ ಆಗಲ್ಲ ಸ್ವಲ್ಪ ಜೆಪ್ ಕೆಲ್ಸನ್ಗತಾರ ಹ್ಮ್ ಏನ್ ಮಾಡತಿ ಮತ್ ಆಯ್ತ್ರ ಪ್ಪಾ ಯಾವಾಗಾನ ಬರ್ರಿ ಅಂತೇಳಿ ನಾನ್ ಮತ್ತೆ ಈಗ ಫೋರ್ಸ್ ಮಾಡಿ ಕರ್ಯಕ್ಕನ ಬರಲಣ ಅವ್ರಿಗನ ಬರಿ ಅಂತ
ಹ್ಮ್ ಅದ್ರ ಅ ಬಿಡ ಕಾರ್ ಎಷ್ಟು ಪ್ರಿಂಟ್ ಮಾಡಿಸಿದೆ
ಕಾರ್ಡ್ ಒಂದು ಎರಡ್ ಸಾವಿರ ಅವಣ್ಣ
ಹ್ಮ್ ಹ್ಮ್
ಹ್ಮ್ ಎರಡ್ ಹ್ಮ್ ಚಲೋ ಇದ್ದರನ್ನ ಅರಣ್ಣ ಸಂಬಂಧಿಕಾರು ಇವಾಗ ಒಂದ್ ಸಾವಿರ ಆಯಗ ಹಂಚು ಒಂದ್ ಸಾವಿರ
ಹ್ಮ್ ಹ್ಮ್
ಹ್ಮ್ ಇನ ಒಂದ್ ಸಾವರ ಅವ ಅವೇನು ದೂರ್ ದೂರ್ ಇಲ್ಲಣ ಸನೆ ಸನೆ ಸನೆ ಅವ ಅಲ್ಲಿದಲ್ಲೇ ಎಲ್ಲಸ ನಮ್ ಯಾದಗಿರಿದಾಗ ಅವ ಎಲ್ಲಸ
ಹ್ಮ್ ಯಾದಗಿರಿ ದಾಗ ಒಂದ್ ಒಂದ್ ದಿನ ಇಲ್ಲ ಅಂದ್ರ ಎರಡ್ ದಿನದಾಗೆ ತಿರ್ಗಿ ಬಿಡ್ತ ಆಯ್ತ್ ನಾವ
ಅಂದ್ರೆ ನನಗೆ ಎಲ್ಲಾರ ಎಲ್ಲಾರ್ ಮನಿ ಗೊತ್ತಿರ್ಬೇಕು ಇರ್ಬೇಕು
ಹ್ಮ್ ಕೂನ ಅವಣ ಎಲ್ಲ ಕೂನ ಅವಾಗವಾಗ ನಾನ್ ನಮ್ಮ ಅಪ್ಪ ಕರ್ಕೊಂಡ್ ಹೋತಿದ್ದ ಹೋದ್ಸಲ ನಮ ಇವ್ರದು ಲಗ್ನ ಇಟ್ಟು ನಮ್ ಅಕ್ಕಂದ ಹ್ಮ್ ನಿಂಗೆ ಹೇಳ ನನ್ಗೆ ದಾಸ್ ಇಲೋಣ ಮತ್ತೆ ತಪ್ತಿಳ್ಕೋಬೇಡ
ಆಯ್ತು ಹೇಳಪ್ಪ ಅಂಗೇನ್ ತಿಳ್ಕೊಕ್ಕೆ ಹೋಗಲ್ಲ ಅವಾಗ ಎಲ್ಲಾ ಪುಲ್ಲ ಬಿಸಿ ಇರ್ತರಿ
ಹೌದಣ್ಣ ಹಂಗೆ ಆಗಿತ್ತು ಅದಕ್ಕೆ ನಿಂಗ ಈಗ ಹೇಳಕೈತನಿ ಮತ್ತೆನು ಹ್ಮ್ ಹ್ಮ್ ಹ್ಮ್
ಆಯ್ತು ಹೇಳಿದ್ರ ಒಂದ್ ಒಂದಸ ಹೇಳಿದ್ಮೇಲೆ ಆಯ್ತು ನಮ್ಮ ನಾನ್ ಬೇರೆ ಏನ
ಅಣ್ಣ ಇದು ಅಡ್ಗಿ ಯಾವ್ದ್ ಮಾಡ್ಸಮ್ಮ ಅಣ್ಣ ಹಂಗ ಇದೇನ್ ಮಟನ್ ಮಾಡಸಮ್ಮ ಏನ್ ಚಿಕನ್ ಮಾಡ್ಸ
ಹಾ ಅಣ್ಣ
ಕುರಿ ಕುರಿ ಲೆಕ್ಕದಾಗೆ ಬಂದ್ಬಿಡ್ತಲ್ಲ
ಇಲ್ಲ ಇದು ಚಿಕನ್ ಮಾಡಿಸ್ರೆ ಸ್ವಲ್ಪ ಕಮ್ಮಿ ಹ್ಮ್ ಅರ್ಧ ಕ್ವಿಂಟಲ್ ಸಾಲಣ್ಣ ಒಂದ್ ಕ್ವಿಂಟಲ್ ತರ್ಬೇಕು
ಹ್ಮ್ ಕ್ವಿಂಟಲ್ ಅಷ್ಟೇ ಒಂದು ಹದಿನಾರ ಹದಿನೈದು ಸಾವಿರ ರೂಪಾಯಿ
ಹ್ಮ್ ಅಷ್ಟೇ ಹೋದ ಮತ್ತೆ ಇದು ಒಂದ್ ಕುರಿ ಅಂದ್ರ ಆಗಲ್ಲ ಅಣ್ಣ ಏನಿಲ್ಲ ಅಂದ್ರ ಮಿನಿಮಮ್ ಒಂದ್ ಮೂರ್ ಕುರಿ ಬೇಕು ಈಗ ಒಂದ ಈಗ ಹಲ್ದಿಗೆ ಅದಕ್ಕೊಂದ್ ಮಾಡಕ ಮತ್ತೆ ಮದ್ವಿಗೆ ಏನಿಲ್ಲಾಂದ್ರ ಎರಡು ಬೇಕೇ ಬೇಕೇ ಅಣ್ಣ ಕುರಿ
ಹ್ಮ್ ಹಳದಿ
ಹ್ಮ್
ಹ ಎಂಟನೂ ತನ್ ಹೋಗ್ತೀವಿ ಆದ್ರಗ
ಹ್ಮ್ ಹಾ ಮದ್ವಿ ಸೀಸನ್ ಜಗ್ಗ ಮಂದಿ ಬರ್ತಾರ ಆದ್ರಗ
ಸುಮ್ಮ ಕಡೆ ಪಲಾವ್ ಮಾಡಿಸಬಿಡ್ರಿ
ಹ್ಮ್ ಹ್ಮ್ ಪಲಾವ್ ಮಾಡುದು ಬಗಾರ್ ರೈಸ
ಹ್ಮ್ ಹ್ಮ್
ಹ್ಮ್ ನಿಮ್ ಕಡೆಗ್ ಯಾರ ನಾರಣ ಚಲೋ ಅಡಿಗೆ ಮಾಡೋರ ನಿಮ್ ಯಾವಾಗ ಪರಿಚಯ್ದು ಹ್ಮ್
ನಮ ಕಾಕರ ಮಾಡ್ತ ರೀ
ನನ್ ಕಾಕರೋಣ ಹ ಅವದ್ದೇನ ಕರ್ಸಿ ಬಿಡಮ ತಗೋಣ ಮತ್ತೆ ಅವ್ರಿಗೆ ಏನ್ ಅವ್ರಗ್ ಕೊಟ್ಟ ಎಷ್ಟಣ ಎಷ್ಟ ಕೇಳ್ತಾರ ಅಷ್ಟ ಹಾ
ಅದ ಅಡ್ತಕ್ಕ
ಹಲೋ
ಹೇಳ್ ತೋ ನಮ್ ಕಾಕಗ
ಹ್ಮ್ ಹೇಳಣ ನೋಡ ಮತ್ತೆ ಏನ್ ಏನ್ ಬೇಕ ಅವ್ರಿಗೆ ಕೊಡಮ್ಮ ಎಷ್ಟ ಆತ ಅಷ್ಟ ಮತ್ತೆ ಅವ್ರಿಗೆ ಕರ್ಸಮಂತ
ನಾನು ಕೇಳ್ತೀನಿ
ಹ್ಮ್ ನೀನು ಮಾಡ್ದಿಲ್ಲ ಅವಾಗ ಮತ್ತೆ ಇಲ್ಲಿ
ಹ್ಮ್ ಹ್ಮ್ ಹ್ಮ್
ಇಲ್ಲ ನಾನು ಮಾಡ್ತನಿ ಚಿಕನ್ ಮಾಡ್ತನಿ ಬಿಾನಿ ಅಂದ್ರೆ ಸ ಜಾಸ್ತಿನ ಆತಾರಲ್ಲ ಒಂದ್ ಒಂದಂಟಲ್ ಅಂತ ಅಂದ್ರ ಒಂದ ಅಂದ್ರ ಮೂರ್ ನ ಬೋಗಣಿ ಇಡ್ಬೇಕ ಒಂದೇ ಬೋಗುಣಿಗ ಆಗಲ್ಲ
ಹೌದೌದಣ ಅದನ್ ಕರೆಕ್ಟ್
ಹ್ಮ ಯಾಕಂದ್ರೆ ಅವ್ರು ಸದಾ ಮಾಡಿದ್ರಾರ ಪ್ರ ಸತಿ ಊರಾಗ ಏನ್ ಇತ್ತ ಅಂದ್ರೆ ಅವ್ರಿಗೆ ಕರ್ಕೊಂಡ್ ಬರ್ತಾರೆ ಅಲ್ಲ ಚಿಕನ್ ಸೇವ ಮಾಡ್ತಾರೆ ಪಲಾವ ಮಾಡ್ತಾರ ಬಿರಿಯಾನಿ ಮಾಡ್
ಹ್ಮ್ ಹ್ಮ್ ಬಿರಿಯಾನಿ ಮಾಡ್ತಾರೆ ಏನ್ ಅಣ್ಣ
ಹ್ಮ ಬಿರಿಯಾನಿ ಮಾಡುತ್ತಾರೆ
ಅಂದ್ರ ನಮ್ದನ್ ಪ್ಲಾನ್ ಇತ್ತಣ್ಣ ಇತಣ ನಮ್ಮ ಅಣ್ಣರ್ ಏನ ಯಾಕದ್ರ ಸುಮ್ಮ ಬಿರಿಯಾನಿ ಮಾಡಂತಪ್ಪಕ್ ಸಾರು ಮತ್ತೆ ಕಡಿಯಕ್ ಅದಕ್ದಕ್ ಸುಮ್ ಬಿರಿಯಾನಿ ಮಾಡಿಬಿಟ್ರ ಆಯ್ತು ಆಯ್ತ ಅದೇ ರೈಸ ಸ್ವಲ್ಪ ಚಿಕ್ಕ ಕುಚ್ಚು ಕುಚುಂಬರ್ ಮಾಡಿರಯ್ತ ಹ್ಮ್ ಏನ ಸ್ವಲ್ಪ ಮೆ ಮೆ ಒಟ್ಟಾ ಏನನ ಸಿ ಏನ ಮಾಡಿದ್ರೆ
ಹೌದಾ ಸ್ವೀಟ್ ಮಾಡತೀರಾ
ಹ್ಮ ಏನನ್ ಸ್ವೀಟ್ ಏನ ಡಬಲ್ ಮೀಟ್ ಆ ಎಲ್ಲಾಂಗರ ಅದು ಆ ಕ್ದಕೀರ್
ಹ್ಮ್ ಇಲ್ಲ ಮಾಡ್ಸದಂತಂದ್ರ ಸುಮ್ನೆ ಇದ ಇರ್ತದ ಸುಮ್ಮ್ನೆ ಎಲ್ಲಾ ಜಂಜಟದಲ್ಲ ಚಾನಂತಂದ ಅವ್ರಿಪ್ಪ ನಾಳಿಗೆ ರೊಪ್ಪ ಕೊಡ್ಬೋು ಬೇಕ್ರಗ್ ಆಗಬ ಬಿಡ್ರ ಬೇಕ್ರ ಅಂತಳ್ಸ್ಬ ಬಿಡ್ರಿ
ಬೇಗ್ರಿಂದ ಅಂದಳ
ಹ್ಮ ರೋಗಪಡಾನ
ಹ್ಮ್ ಬೇೇಕ್ರಾಗ ಹೇಳಂ ತಣ ಎಲ್ಲ ಮತ್ತ ಏನ್ ಮಾಡ್ತಾರ ಸ್ ನಾವ ಇಲಿ ಮಾಡ ಹೇ ಮಾಡುಸಾಕ ಕರೆ ಆಗಲ್ಲಣ್ಣ ಈಗ ಎಲ್ಲರೂ ಇ ತಂಬಾ ಇತಂಬಾ ಅಂತ ಅವ್ರ ಲ್ಲೇ ಒಂದ್ ನಾಕೈದು ಜನ ಇರ್ಬೇಕಕ್ ಮಾಡಕ್
ಹ್ಮ್ ಅವ್ರ ಸೂಟಿಗೆ ಟಮ್ಸ್ ಬಾಳ ಬ ಸಕ್ರಿಯ ಅಬ ಐ ಎಟ್ಟು ಐ ಇಲ್ಲ ಪಾನಕ ಕಡಾಯಿ ಅವರೆಲ್ಲ ಮನುಷ್ಯರ ಒಂದಿಬ್ಬರು ಮೂರ್ ನಾಲ್ಕು ಮಂದಿ ಬಕ್ಸಕ್ ಮಾಡ್ಬೇಕ ಅಂತಂದ್ರ ಅಷ್ಟಷ್ಟರು ಜನ ಎರಡ್ ಸಾವಿರ ಜನಕ್ಕ ಎರಡ್ ಸಾವಿರ ಜನ ಅಂತ ಸ್ರ ಎಡ್ನ್ರರ ಎರಡ್ವರ್ ಸಾವಿರ ಮೂರ್ ಸಾವರ ಮೂರ್ ಸಾವಿರ ಜನ ತನಕ್ ಬರ್ತಾರೆ ನಿಮ್ಗ ಆರಾಮಿ
ಹಾ ಬರ್ತಾರಣ ಬರ್ತಾರ ಬರ್ತಾರ
ಅವ್ರಾಗ ಊರಾಗ ಇಟ್ಟಿರಿ ಊರನ ಮಂದಿ ಒ ಕಡ್ಟ್ಟಿರ್ತಲಾ ಊರ ಮಂದಿ ಒಂದ ಐದು
ಇಡೀ ಊರಿಗೆ ಹ್ಮ ಊರಿಗೆ ಕೊಟ್ಟು ಹೋಣ ಸಿಗ್ಗಿ ಮಂದಿ ಕೊಟ್ಟಿವ ಊರಾಗ ಊರಗೆ ಆಗೋಣ ಐದ್ನೂರ್ ಕಾಡು ಊರಗೆ
ಅದೇ ನನಗೆ ಬೇಕ್ರ ನಂಬರ್ ಕೊಡ್ತ ನು ಅವ್ರಿಗೆ ಹಲ್ಲಿಚೇ ನಾನ ಮಾಾಡ ನಾನು ಹೇಳಳ್ತನ ಅವರಿಗೆಿಗೆ ಸ್ಲ್ಪ ನೋಡಿೀಸ್ ತಕ್ಕದಚ್ಚ ಕೊಡ್ತಾರೆ ನನಗೆ
ಹ್ಮ್ ಹ್ಮ್ ಹ್ಮ್ ಹೇಳಣ ನೋಡಮ್ಮ ಅವ್ರ ಸ್ವಲ್ಪ ಬೇಕ್ರ ಅವ್ರಿಗೆ ಏನ ಅಂತಾರ ನಾನು ಒಂದ್ ಮಾತ್ ಹೇಳ್ತನಿ
ನಮ ದೋಸ್ತಂದಗ್ರೀ
ಹ್ಮ್ ನೌಕಾರ
ಹ್ಮ ಪಚ ವರ್ಷ ಕಾರಾರ್ ಪರಕಾಮ
ಹ್ಮ್ ಸರಿ ಸರಿ